ಹಲೋ ಏನ್ ಏನ್ ಮಾಡ್ತಾ ಇದ್ದೀಯಾ.
ಏನ್ ಇಲ್ಲ ಕೂತಿದ್ದೀನಿ.
ನಾನು ಕೂತಿದ್ದೆ ಚೆನ್ನಾಗಿದೆಯಾ.
ಹೂ ನೀನು.
ನಾನು ಚೆನ್ನಾಗಿದೆನು.
ಹೇಳು ಮತ್ತೆ.
ಮತ್ತೆ ಇವತ್ತಿನ ದಿನ ಹೇಗಿತ್ತು.
ಚೆನ್ನಾಗಿತ್ತು, ನಿಂದು.
ನಮ್ದು ಚೆನ್ನಗಿತ್ತು ಏನ್ ಮಳೆಯಲ್ಲ ಜಾಸ್ತಿ ಇದ್ಯಾ ಆಗ್ತಾನಿಮ್ಮ ಕಡೆ.
ಮಳೆಯಲ್ಲಿ ಬರ್ತಾ ಇದೆ ಜಾಸ್ತಿ ಆಗೋಕೆ
ಬರ್ತಿಲ್ವಾ ನಮ್ ಕಡೆ ಮಳೆ ಬರ್ತಾ ಇದೆ ಅದಕ್ಕೆ ಹೇಳಿದೆ.
ಹೌದಾ.
ಹಾಆ ಹಾ.
ನಮ್ ಕಡೆ ಬರ್ತಿಲ್ಲ.
ಹೌದ ಹಾ.
ಹ್ಮ್ಮ್.
ಮತ್ತೆ ಏನು ಊಟ ಆಯ್ತಾ.
ಹ್ಮ್ಮ್.
ನಮ್ದು ಆಯ್ತು ನೋಡು.
ಏನೋ ಒಂದು ಕೊಟ್ಟಿರ್ತೀನಿ ನಿಂಗೆ.
ಅನ್ನ ಸಾಂಬಾರ್ ಕೊಟ್ಟಿದ್ರು ನಿಮಗೆ.
ನಮ್ಗೂ ಸೇಮ್ ಅನ್ನ ಸಾಂಬಾರ ಐತೆ
ಹೌದಾ ಓ ಕಾಲೇಜಿಗೆ ಹೋಗಿದ್ದ ಇವತ್ತು
ಹೋಗಿದ್ದೆ ನೀವು
ನಾವು ಹೋಗಿದ್ವಿ ಸ್ವಲ್ಪ ಎಕ್ಟಿವಿಟಿ ಎಲ್ಲಾ ಸಬ್ಮಿಟ್ ಮಾಡದಿತ್ತಾ ಇವತ್ತು
ಅದ್ಕೆ ಹೋಗಿದ್ವಿ ನೋಡು ನಿಮ್ದೆಲ್ಲಾ ಮುಗಿತಾ ಆಕ್ಟಿವಿಟಿ ಎಲ್ಲಾ ಹೌದಾ ಮತ್ತೆ ಪರೀಕ್ಷೆ ಯಾವಾಗ
ಪರೀಕ್ಷೆ ಇನ್ನೇನು ಇದಾವೆ ಸಮೀಪನೆ ಇದಾವೆ
ಹೌದ
ನಿಮ್ದು ಪರೀಕ್ಷೆ
ನಮ್ದು ಇದೆ ಇನ್ನೂ ಒಂದು ವಾರದಲ್ಲಿ ಇದೆ
ಹೌದಾ
ಓದದ್ ಹೆಂಗ್ ನಡೆದಿದೆ
ನಮ್ದು ಚೆನ್ನಾಗಿ ನಡೆದಿದೆ ನಿಮ್ದು
ನಮ್ದು ಚೆನ್ನಾಗಿ ನಡಿತಿದೆ ನೋಡು
ಹೌದಾ
ಎಷ್ಟು ವಿಷಯಗಳು ನಿಮ್ಗೆ
ಹತ್ತ ಇದಾವೆ ವಿಷಯಗಳು
ಹತ್ತು ವಿಷಯಗಳಾ
ಹೌದು
ಕಸ ಇದಾವಾ ಏನ್ ಓದಬಹುದಾ
ಓದದ್ ಕಷ್ಟಪಟ್ಟರೆ ಎಲ್ಲಾನು ಓದಕ್ಕೆ ಆಗುತ್ತೆ ಅದೇನ್ ಕಷ್ಟ ಅಂತ ಸರಳ ಅಂತ ಅದ್ರಾಗ್ ಏನಿದೆ ಕಷ್ಟಪಟ್ಟರೆ ಎಲ್ಲಾನು ಓದಬಹುದು ಮತ್ತೆ ನೀನೇನ್ ಸ್ಪೆಷಲ್ ಅದ್ರಾಗೆ ವಿಶೇಷತೆ ಕಷ್ಟ ಇದೆಯೆನೋ ಸರಳ ಇದೆಯೇನ ಅಂತ ಕೇಳ್ತಾ ಇದ್ದೀಯಾ ಜೀವನದಲ್ಲಿ
ಅಂದ್ರೆ ಒಬ್ಬೊಬ್ಬರಿಗೆ ಓದೋದು ಕಷ್ಟ ಕಷ್ಟ ಆಗ್ತಿರುತ್ತಲ್ವಾ ಅದ್ಕೆ
ಓದಕ್ ಕಷ್ಟಾ ಆದ್ರೆ ಬಿಟ್ ಬಿಟು ಮನೆಯಲ್ ಕುಡ್ತಾರೆ ಕಷ್ಟ ಆದ್ರೆ ಓದಕ್ ಅವರಿಷ್ಟ ಅವ್ರು ಜೀವ್ನ ಅವರಿಷ್ಟ ಓದಬೇಕು ಅಂತ ಇದ್ರೆ ಓದ್ತಾರೆ
ಪ್ರಯತ್ನ ಇದ್ರೆ ಅಲ್ವಾ ಫಲ ಸಿಗೋದು ಅದ್ಕೆ
ಹ್ಮ್ ಹೌದು
ಆ
ರಾತ್ರಿ ಆಗಿದೆ
ಎಲ್ಲಾ ಕೇಳ್ದೆ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಹೇಳ್ಬೇಕು
ನಂದ್ರೆ ಅಂದ್ರೆ ಓದಿದ್ದು ಓದಕ್ ಸ್ಟಾರ್ಟ್ ಮಾಡಿದ್ಯಾ ಹೆಂಗೆ ಇನ್ನಾ ಓದ್ಬೇಕಾ
ಇನ್ನಾ ಸ್ಟಾರ್ಟ್
ಹೌದಾ ಏನ್ ಈ ತಿಂಗಳಿ ಏನ್ ಎಕ್ಸಾಮು
ಹೂ ಸೋಮವಾರಇಂದ
ಸೋಮವಾರ ಇಂದ ಹ ನಮುವು ಶುಕ್ರ ಶುಕ್ರವಾರ ಇಂದ ಸ್ಟಾರ್ಟ್ ಮುಂದಿನ ಶುಕ್ರ ಶುಕ್ರವಾರ ಇಂದ
ಹೌದಾ
ಹ
ತಯಾರಿ
ನಮ್ದು ತಯಾರಿ ಇನ್ನ ಚಾಲು ಮಾಡಿಲ್ಲ ನಾವ್ ಶುರು ಮಾಡಬೇಕು ನಾಡಿದ್ದು ನಾಳೆಯಿಂದ ಹ
ಮತ್ತೆ
ಮತ್ತೆ ಅಂಕಗಳು ಎಲ್ಲಾ ಕೊಡ್ತಾರಲ್ಲ ಅವು ಎಲ್ಲಾ ಚೆನ್ನಾಗಿ ಕೊಟ್ಟಿದ್ದಾರ
ನಾವು ತಗೊಂಡಂಗೆ ಕೊಡ್ತಾರೆ ಅದರಾಗ ಚೆನ್ನಾಗಿದೆ ಏನ್ ಅಂತ ಈ ಸರಿ ಕೇಳಿಬಿಟ್ಟು ನಿಂಗ್ ಎಷ್ಟು ಸರಿ ಹೇಳಬೇಕು ಚೆನ್ನಾಗಿ ತಗೊಂಡ್ರೆ ಚೆನ್ನಾಗಿ ಕೊಡ್ತಾರೆ ಅದರಲ್ಲಿ ಚೆನ್ನಾಗಿ ಕೊಡ್ತಾರೆಅಂತ ಅವರು ಏನ್ ಬೇಕು ಕೈಯಿಂದ ಹಾಕಿ ಕೊಡ್ತಾರಾ ಚೆನ್ನಾಗಿ ಬರೆದರೆ ಚೆನ್ನಾಗಿ ಕೊಡುತ್ತಾರೆ ಅದನ್ನೇ ಎಷ್ಟು ಸರಿ ಕೇಳ್ತೀಯ ಈಜಿ ಇದೇನಾ ಸಾಕಾ ಕಷ್ಟ ಇದೇನಾ ಅಂಕಗಳನೂ ಚೆನ್ನಾಗಿ ಕೊಡ್ತಾರಾ ಏನ್ ಅಂತ
ಇದ್ರೆ ನಮ್ ಕಡೆ ಹೆಂಗ್ ಮಾಡ್ತಾರಂದ್ರೆ ಸ್ವಲ್ಪ ಕಮ್ಮಿ ಕಮ್ಮಿ ಕೊಟ್ಟಬಿಡ್ತಾರೆ ಹಂಗೆ ಬಾರದ್ರೂನು ಬಹಳ ಸ್ಟ್ರೀಟ್ ವ್ಯಾಲ್ಯೂಯೇಷನ್ ಮಾಡ್ತಾರೆ
ಹೌದಾ ಇದು ನಿಮ್ಮಕಡೇ ನಮ್ ಕಡೆ ಚೆನ್ನಾಗ್ ಬರದ್ರೆ ಚೆನ್ನಾಗ್ ಕೊಡ್ತಾರೆ ಕರೆಕ್ಟ್
ಹೌದಾ
ಹ
ಮತ್ತೆ ಎನ್ ಸಮಾಚಾರ
ಹೇಳಬೇಕು ನೀವೇ
ಎನ್ ನೀವೇ ಹೇಳಬೇಕು ಇವಾಗ
ನಮ್ದು ಏನಿಲ್ಲ
ನಿಮ್ ಕಾಲೇಜ್ ಕಡೆಯಿಂದ ಏನಾದರೂ ಪ್ರವಾಸ ಏನ್ ಆದ್ರೂ ಕರ್ಕೊಂಡ್ ಹೋಗಿದ್ರಾ
ನಮ್ ಕಾಲೇಜ್ ನಾಮ್ ಕಡೆ ಇಂದ ಪ್ರವಾಸ ಏನು ಕರ್ಕೊಂಡು ಹೋಗಿಲ್ಲ ನಿಮ್ ಕಡೆ
ನಮಗೂ ಕರ್ಕೊಂಡು ಹೋಗ್ತಾರೆ ಪ್ರತಿವರ್ಷ ಕರ್ಕೊಂಡ್ ಹೋಗಂಗೆ ಈ ವರ್ಷನು ಕರ್ಕೊಂಡು ಹೋಗಿದ್ದರು
ಹೌದಾ
ಹ್ಮ್
ಹೆಂಗಾಯ್ತು ಪ್ರವಾಸ
ಪ್ರವಾಸ ಚೆನ್ನಾಗಿತ್ತು.
ಹ್ಮ್ಮ್
ಅದು ಗೆಳೆಯ ಗೆಳತಿಯರ ಜೊತೆ ಹೋದ್ರೆ ಇನ್ನಾ ಚೆನ್ನಾಗಿರುತ್ತೆ ಅಲ್ವಾ
ಹೌದು
ಈ ಸತಿ ಶಿಕ್ಷಕರ್. ನಾವ್ ಎಂಟು ಜನ ಹೋಗಿದ್ವಿ ಗಾಡಿ ಮಾಡ್ಕೊಂಡು ಮಾಡ್ಕೊಂಡು
ಹ್ಮ್ಮ್
ಆ ಒಂದ್.
ಹೆಂಗಿತ್ತು ಅಲ್ಲಿದ್ ವಿಶೇಷತ್.
ಅಲ್ಲಿನ್ ವಿಶೇಷತೆಯಲ್ಲ ಚೆನ್ನಾಗಿತ್ತು. ಪ್ರಕೃತಿ ಸೌಂನ್. ದರ್ಯ ಅವ್ರ್ದು ಸಂಪ್ರದಾಯ ಎಲ್ಲಾ ಚೆನ್ನಾಗಿತ್ತು ಹಾ
ನಿಂಗೆ ತುಂಬಾ ಇಷ್ಟವಾಗಿದ್ದು ಯಾವ್ದು.
ಹ್ಮ್ಮ್ ನನಗಿಷ್ಟವಾಗಿದ್ದು ಅಂದ್ರೆ ತಂಪು ಗಾಳಿಯಲ್ಲಿ ಬೆಳಕು ಗಿಡಗಳ ಮಧ್ಯೆ ಓಡಾಡೋದು ಅದು ಚೆನ್ನಾಗಿತ್ತು ಅದು ನೆನಪಿನ ಒಂದು ಕ್ಷಣ ನನಗೆ
ಹೌದ ಅಲ್ಲಿನ್. ಊಟದ ಶೈಲಿ ಎಲ್ಲ ಹೆಂಗಿತ್ತು
ಊಟ ಶೈಲಿ ಎಲ್ಲ ತುಂಬಾ ರುಚಿಕರವಾಗಿತ್ತು ಮತ್ತೆ ವಿಭಿನ್ನ ತರಹದ ಊಟ ಎಲ್ಲ ಇತ್ತು ಅಲ್ಲಿ ತಿಂಡಿ ತಿನಿಸು ಸಿಹಿಯಾಗಲಿ. ಹಾ
ಏನಾದ್ರೂ ತಂದಿಯ ಹೆಂಗೆ ತರ್ಲಿಲ್ಲ
ಅಲ್ಲಿಂದ ಸ್ವಲ್ಪ ನೆನಪಿನ ಗೋಸ್ಕರ ಒಂದೆರಡು ವಸ್ತುಗಳನ್ನು ತಗೋ ಬಂದಿದೀನಿ ಅವು ಅಂದ್ರೆ ವಸ್ತು ನೋಡಿದ್ ತಕ್ಷಣ ಅವತ್ತು ಏನೇನಾಗಿದೆ ಅಲ್ಲಿ ಯಾವು ಎಲ್ಲಿ ತಗೊಂಡ್ವಿ ಅದೆಲ್ಲ ನೆನಪಿಗೆ ಬರುತ್ತಲ್ಲ ಅಂಥ ಒಂದೆರಡು ಅಷ್ಟು ವಸ್ತು ತಗೋಬಂದೆ.
ಹೌದಾ
ಹಾ
ಇನ್ನೇನು ಮತ್ತೇನ್ ತಗೋ ಬಂದೆ ಮತ್ತೆ ನೆನಪಿನ ಕಾಣಿಕೆ ಏನು ಕೊಡಲ್ವಾ
ಅಲ್ಲಿ ಹ್ಮ್ಮ್ ಕೊಡಬೇಕು ತಗೋ ಬಂದಿದೀನಿ ಕೊಡಕ್ಕೆ ನನಗೂ ಸ್ವಲ್ಪ ಸಮಯ ಸಿಕ್ಕಿಲ್ಲ ನಿಮ್ದು ಸ್ವಲ್ಪ ಕಾಲೇಜೆಲ್ಲ ಇದಿಯಲ್ವಾ.
ಹೌದು.
ಹಾ ಅದಕ್ಕೆ ಕೊಡಕ್ ಆಗಿಲ್ಲ ಕೊಡ್. ಕೊಡ್ತೀನಿ ಬಿಡು ಇನ್ನೊಮ್ಮೆ ಸಿಕ್ಕಾಗ ತಗೊಂಡ್ ಬಂದ್. ದೀನಿ ಹಾ
ಮತ್ತೆ
ಅದೇ ಇವಾಗ ಪ್ರವಾಸಕ್ಕೆ ಹೋಗಿವಿ ಅಂದ್ರೆ. ಬುಕ್ಕೆ ಹೋದದಕ್ಕಿಂತ ಅಲ್ಲಿ ನೇರವಾದ ಬೇಟಿ ಚೆನ್ನಾಗಿರುತ್ತೆ ಅಲ್ವಾ.
ಎಲ್ಲನೂ ನಾವು ಕಣ್ಣಿಂದ ನೋಡಿರೋದು ಬುಕ್ಕಲ್ಲಿ ಓದಕತ್ತಿದ್ದೇನೆ
ಅದೇ ಒಂದು ಗಾದೆ ಇದೆ ಅಲ್ವಾ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು
ಅದು ದೇಶ ಸುತ್ತಿ ನೋಡು ಅಲ್ಲ ದೇಶ ಸುತ್ತಿ ನೋಡು ಕೋಶ
ಹಾ ಪ್ರವಾಸಗಳಿಗೆ ಹೋಗಿದ್ರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ ಎಲ್ಲಾನು
ಯಾಕಂದ್ರೆ ನಾವು ಅಲ್ಲಿ ಪ್ರವಾಸದಲ್ಲಿ ಅಡೆದುಕೊಂಡಿರುತ್ತೇವೆ ಬೇರೆದೇನು ಯೋಚನೆ ಇರಲ್ಲ ಹಾಗಾಗಿ ಫುಲ್ಲು ರಿಲಾಕ್ಸ್ ಆಗಿರ್ತೀವಿ
ಅದಕ್ಕೆ ಅಲ್ಲಿ ಅಂದ್ರೆ ಎಲ್ಲಾ ಎಲ್ಲರೂ ಒಟ್ಟಿಗೆ ಸೇರಿರುತ್ತೇವೆ ಇನ್ನು ಮಜಾ ಜಾಸ್ತಿ ಬರುತ್ತಿರುತ್ತೆ ಅಲ್ಲಿ ಬಿಟ್ಟು ಬರೋಕೆ ಮನಸ್ ಆಗ್ತಾ ಇಲ್ಲ ಆ ಜಾಗನ
ಹೌದು
ನೀವು ನಿಮ್ ಪ್ರವಾಸಕ್ಕೆ ಕಾಲೇಜ್ ಮನೆ ಕಡೆಯಿಂದ ಏನು ಹೋಗಿಲ್ವಾ
ನಾವು ಮನೆ ಕಡೆಯಿಂದಲೇ ಹೋಗ್ತಿವಿ
ಹೌದಾ ರಜೆ ಇದ್ದಾಗ ಹೋಗಬಹುದು
ಹೋಗ್ತೀವಿ ಅವಾಗ ರಜೆ ಇಲ್ಲ ಅಂದ್ರೆ ರಜೆ ಮಾಡು ಹೋಗ್ತಿವಿ ಅಂದರೆ ಅದೊಂದು ಕ್ಷಣ ಅಲ್ವಾ
ಹಾದೆ ಹಾ
ಮತ್ತೆ
ಮತ್ತೆ ಏನಲ್ಲ ಅದೇ ನೆನಪಲ್ಲಿ ಕುಂತಿದ್ವಿ ಎನ್ ಪ್ರವಾಸ ಬಿಟ್ಟು ಬರೋಕೆ ಮನಸ್ಸಾಗಲಿಲ್ಲ ಆದರೆ ಮಳೆಯಲ್ಲ ಜಾಸ್ತಿ ಬೀಳು ಸಲೊವಾಗಿ ಬಂದೆ ವಾಫೀಸ್ ಹಾ ಅಲ್ಲಿ ಒಂದ್ ಕಡೆ ಜಲಪಾತ ಮತ್ತೆ ಸಮುದ್ರ ಕಡೆ ಹೋಗಿದ್ವಾ ಈ ಮಳೆ ಬರೋದಿಕ್ಕೆ ಮನೆಯಲ್ಲಿ ಆಟ ಆಡೋಕೆ ಬಿಡುತ್ತಿರಲಿಲ್ಲ ಅಲ್ಲಿ
ಚೆನ್ನಾಗಿತ್ತಾ ನೋಡಕ್ಕೆ
ನೋಡೋಕೆ ಏನು ಚೆನ್ನಾಗಿತ್ತು ಆಟ ಆಡೋಕೆ ಬಿಡ್ಲಿಲ್ಲ ಅಂತ ಸ್ವಲ್ಪ ಬೇಜಾರ್ ಅಷ್ಟೇ
ಇನ್ನೊಂದ್ ಸರಿ ಹೋದಾಗ ಆಟೋ ನೋಡುವ
ಅದೇ ಅದೇ ಇನ್ನು ಮೋದಲಾಗುತ್ತೆ ಅಂತ ನಾವು ಬಂದ್ವಿ ಅದೇ ಅಂದ್ರು ಮನೇಲು ಇನ್ನೊಮ್ಬರಣ ಬಿಡ್ರಿ ಅಂತ ಅದಕ್ಕೆ ಸುಮ್ಮನೆ ಬಂದ್ವಿ
ಮನೆಯವರಜತ್ ಸ್ನೇಹಿತರ ಜೊತೆ ಹೋಗಿದ್ದ
ಅಂದ್ರೆ ಶಾಲೆಯಿಂದ ನೇ ಹೋಗಿರೋದು ಮನೆ ಅವ್ರ್ನ ಕರ್ಕೊಂಡು ಹೋಗಿರೋದು
ಅದೆಂಗೆ
ಅಂದ್ರೆ ನಮ್ ಕಾಲೇಜಲ್ಲಿ ಬಾಲಕನ್ನು ಕರ್ಕೊಂಡು ಬರಕ್ ಕೇಳಿದ್ರು ಸರಿ ಬಿಡು ಮತ್ತೆ ಟೈಮ್ ಸಿಕ್ಕಗ ಹೋಗೋಣಂತೆ
ಸರಿ ಸರಿ